ಚೆನ್ನಾಗಿದ್ದೀರಾ ಹಲೋ ನಿಮ್ದ ವಾಯ್ಸ್ ಬ್ರೇಕಕ್ ಆಗ್ತ ಕಾಯ್ದ
ಕೇಳ್ತಿದೆ ಆಂಟಿ ನಾ ಮಾತಾಡ್ತಾ ಇರೋದು
ಹಾ ಇವಾಗ ಕೇಳಿಸ್ತಾ ಇದೆ ನೋಡಿ ನಾನ್ ಮಾತಾಡೋದ ಕೇಳಿಸ್ತಿದ್ಯಾಾ
ಹಾ ಕಿಸತಿದೆ ಆಂಟ ಊ ಆಯತಾ ಆಂಟಿ
ಊಟ ಇನ್ನೂ ಇಲ್ಲ ನಿಮ್ದು ಬ್ರದರ್
ಏನಂಟಿ
ನಿಮ್ದು ಊಟ ಆಯ್ತಾ
ನಮ್ದ ದಿನೇ ಇಲ್ಲಾಂಟಿ ಮಾಡ್ಬೇಕು ನಿಮ್ದು
ನಮ್ಮದುೂ ನೂ ಇಲ್ಲ ನೋಡಿ ಊಟಕ್ಕೆ ಏನು ಮಾಡಿದ್ದಾರೆ ಸ್ಪೆಷಲ್ಲು ಮನೇಲಿ
ಮನಲಿ ಇಲ್ಲಾಂ ಹಾಟಲ್
ಹಾಸ್ಟೆಲ್ ನಲ್ಲಿ ಇದೀರಾ ಹಾಸ್ಟೆಲ್ ನಲ್ಲಿ ಏನ್ ಮಾಡಿದಿದ್ದಾರೆ ಊಟಕ್ಕೆ ನಿಮ್ಗೆ ಇವತ್ತು ಶನಿವಾರ ಅಲ್ವಾ ಏನಾದರೂ ಸ್ಪೆಷಲ್ ಯಾಾವದು
ಸ್ಪೆಷಲ್ ಇಲ್ಲ ಆಂಟಿ ನಾವ ಇವತ್ತು ಚಿಕನ್ ಮಾಡ್ತಾ ಇದಿದ್ದವಿ
ಚಿಕನ್ ಮಾಡ್ತಿದ್ರಾ ಅಂದ್ರೆ ಹಾಸ್ಟೆಲ್ ನಲ್ಲೇ ಚಿಕನ್ ಮಾಡತಾರ ಇನ್ನು ಔಟ್ ಸೈಡ್ ನೀವು ಮಾಡ್ತ ಇದೀರ ಔಟ್ ಸೈಡ್ ಹೋಗ ತಿಂತಾ ಇದ
ಔಟ್ ಸೈಡ್ ನಾವು ಮಾಡ್ತೇವಿ ಂಟ ಔಟ್ ಸೈಡ್ ನಾವು ಮಾಡ್ತೇವೆ ಹ್ಮ ನಾವುು ದುಂಡಾಕ್ ಮಾಡ್ತಾ ಇದ್ದೀರ ಹಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ ಮಾಡ್ತಾ ಇದೀವಿ ನಾವು
ಹೌದಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರ ಮತ್ತೆ ಮನೆ ಕಾಲ್ ಮಾಡಿದ್ರ ಅಪ್ಪ ಅಮ್ಮ ಅಜ್ಜಿ ತಾತ ತಮ್ಮ ತಂಗಿ ಎಲ್ರೂ ಹೇಗಿದ್ದಾರೆ
ಏ ಎಲ್ರೂ ಚೆನ್ನಾಗಿದ್ದಾರೆ ನಿಮ್ಮ್ ಮನೇಲಿ
ನಮ್ಮನೇಲ್ಲೂ ಎಲ್ರೂ ಚೆನ್ನಾಗಿದ್ದಾರೆ ನೋಡಿ ಎಷ್ಟು ಜನ ನೀವು ಇರೋದು ಹಾ ಯಾರ್ಯಾರು ಇರ್ತೀರಾ ಮನೇಲಿ
ಮನೇಲಿ ಎಲ್ರೂ ಇರುತ್ತೆ ಮನೇಲಿ
ಎಲ್ರು ಇ ಅಂದ್ರೆ ಹೌದಾ ಅಂದ್ರೆ ನೀ ಎಜುಕ ನಿನ್ನಗೋಸ್ಕರ ಬಂದಿದ್ದೀರಾ.
ಹಾ ನಮ್ಮಣ್ಣ ಬಿಜಾಪುರದಲ್ಲಿ ಓದ್ತಾನೆ ಒಬ್ಬನು.
ಅವರು ಬಿಜಾಪುರ ಅವ್ರದ್ದು ಇನ್ನೂ ಸ್ಟಡಿ ಮುಗ್ದಿಲ್ವಾ.
ಹ್ಮ್ ಸ್ಟಡಿ ಮುಗ್ದಿದೆ ಡಿಗ್ರಿ ಮುಗ್ದ ಪಿ ಸಿ ಕಾಂಪಿಟೇಟ್ ಓದ್ತಾಯಿದರೆ.
ಓಹ ಕಾಂಪಿಟೇಟಿವ್ ಎಕ್ಸಾಮ್ನಿಗೆ ಅವರು ಹಾಸ್ಟೆಲ್ನಲ್ಲಿ ಇದಾರಾ.
ಇಲ್ಲ ಇಲ್ಲ ಅವರು ಬಿಜಾಪುರಲ್ಲ ಇದಾರ್ರೇ ಹ ಪಿಜಿ ಹಾ ಹಾ ರೂಮ್ನಲ್ಲಿ
ಹಾ ಹಾ ಓದ್ಲಿ ಬಿಡಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡ್ಬೇಕಿಲ್ವಾ.
ಹ್ಮ್ ನಾವ್ ಮಾಡ ನಾವ ಮಾಡ್ಬೇಕು ಇವಾಗ ಆಗ್ಬೇಕು.
ಹಾ ಹಾ
ಬಟ್ ಏನು ಇದು ಪಿ ಸಿ ಬಿಟ್ಟಿದಾರಲ್ಲ.
ಹಾ ಹಾ
ಹ ಆಗಬೇಕು.
ಹೌದಾ ಇಲ್ಲ ನಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ. ಹು ಅದಾದ್ಮೇಲೆ ಟೂ ಇಯರ್ ಜಾಬ್ ಮಾಡಿದೆ ನಾನು. ಫೈನಾನ್ಸ್ನಲ್ಲಿ ಹೋಗ್ತಿದ್ದೆ ಬಜಾಜ್ ಫೈನಾನ್ಸ್ನಲ್ಲಿ.
ಹ್ಮ್
ಹಾ ವರ್ಕ್ ಮಾಡ್ತಿದ್ದಿದೆ ಮತ್ತು ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆದ್ಮೇಲೆ ಎಲ್ಲ ಹೋಗಿಲ್ಲ ವರ್ಕ್ ಮಾಡೋಕ್ಕೆ ಮನೇಲೆ ಹಾ ಹೌಸ್ ವೈಫ್ ಒಂದು ಮಗು ಇದೆ ಎರಡು ವರ್ಷದವನಿದ್ದಾನೆ ಸೊ ಅವ್ನು ಬಿಡಲ್ಲಲ್ಲ ಸೊ ಮನೆಯಲ್ಲೇ ಅವ್ ನೋಡ್ಕೊಂಡು ಮನೆಯಲ್ಲೇ ಇದ್ದೀನಿ.
ಇಲ್ಲ ಹಾಗೆ ಒಬ್ಬೊಬ್ಬರು ಮನೇಲಿ ಎದ್ದು ಓದ್ಕೊಂಡ್ ಇದು ಮಾಡ್ತಾರಲ್ಲಾ.
ಹಾ ಓದಿಲ್ಲ ಬಟ್ ಅಂದ್ರೆ ನಮ್ದು ಕಂಪಾನಿ. ಹದ್ ಮನ ಆಗತ್ತೆ ನಾವು ತುಂಬಾ ಒಂದ್ ಎಂಟು ತೊಂಬತ್ ಜನ ಇದೀವಿ ಮನೇಲಿ.
ಹ್ಮ್
ಹಾಗಾಗಿ ಓದೋಕ್ಕೆ ಹಾಗಲ್ಲ.
ಹಾ ಹಾ
ಹ ನಮ್ಮ ಅತ್ತೆ ಮಾವ ನಾನು ನಮ್ಮ ನಾದನಿ ಅವರು ಎರಡು ಮಕ್ಕಳು. ಮಕ್ಕಳು ಮತ್ತೆ. ನಮ್ಮ ಹಸ್ಬೆಂಡು ನಮ್ಮ ಅಕ್ಕ ನಮ್ಮ ಅಕ್ಕನ ಗಂಡ. ಎಲ್ರು ಇದೀವಿ ಹಾ ಇಬ್ರ ಇದ ಹೌದು ಇವಾಗ ಎಂಟ ಒಂಬತ್ತು ಜನ. ಇರ್ತೀವಿ ಅಲ್ವಾ ಮಲ್ನೆಯ ಕೆಲಸ ಎಲ್ಲ ಅದೇ ಆಗುತ್ತೆ ಮನೆ ಓದೋಕ್ಕೆ ಆಗಲ್ಲ.
ಮತ್ತೆವ್ರು ಮಾತಾಡೋರ ಡಿಸ್ಟರ್ಬ್ ಗಿಸ್ಟ್ರೆಬ್ವು ಎಲ್ಲ ಆಗುತ್ತೆ.
ಹ ಡಿಸ್ಟರ್ಪ್ ಆಗುತ್ತೆ ಆದೂ ಸಪೋರ್ಟ್ ಬೇಕಲ್ವಾ ಮನೇಲಿ ಸಪೋರ್ಟ್ ಮಾಡಲ್ಲ ಅತ್ತೆ ಮಾವ ಸಪೋರ್ಟ್ ಮಾಡಲ್ಲ ಹಸ್ಬೆಂಡ್ ಆದರೆ ಮಾಡ್ತಾರೆ.
ಅತ್ತೇ ಮಾವ ಎಂತಕ್ಕೆ ತಲೆ ಕೆಡಿಸ್ಕೊತಿರ ನೀವು ಹಸ್ಬೆಂಡ್ ಇದು ಮಾಡಿದ್ರೆ ಸಾಕಲ್ಲ ನಿಮ್ಗೆ.
ಆದ್ರೂ ಓದಕ್ಕಾಗಲ್ಲ ಮನೆಯೆಲ್ಲ ಕೆಲ್ಸ ಮಾ ಕೆಲಸ ಮಾಡಿಬಿಟ್ಟು ಓದ್ಬೇಕಂದ್ರೆ ಆಗಲ್ಲ.
ನೀವು ಇಲ್ಲಿ ಇಲ್ಲಿ ಇರ್ಬಾರ್ದು.
ಹಾ ಇವ್ರು ಕಳಿಸಬೇಕು ಸಿಕ್ಕಲ್ಲ ಮದ್ವೆ ಆದ್ಮೇಲೆ ಮುಗ್ಗಿತ್ತು ತವರು ಮನೆ ಕಳ್ಸಲ್ಲ ಗಂಡನ ಮನೆೆಯಲ್ಲ ಇರ್ಬೇಕು.
ಅಲ್ಲ ಇದು ಬೆಂಗ್ಗಳೂರಲ್ಲಿ ಹೋಗಿರೋಣ ಅವ್ರು ಅಲ್ಲೇ ಕೆಲ್ಸ ಮಾಡ್ತಿರ್ತಾರೆ
ಹಾ ಬಟ್ ಇವ್ರು ಇಲ್ಲೇ ಕೆಲ್ಸ ಮಾಡ್ತಾರೆ ಇವ್ರೇ. ಸೊಸೈಟಿನಲ್ಲಿ ಸೆಕ್ರೆಟ್ರ ಇದ್ದಾರೆ ಸೊ ಹಾಗಾಗಿ ಎಲ್ಲಲೂ ಹೋಗಿಲ್ಲ.
ಅಂದ್ರೆ ಇಬ್ಬರು ದೂಡುದ್ರೆ ದುಡ್ಡು ಎಲ್ಲ ಜಾಸ್ತಿ ಆಯತಿಲಾ.
ಹೌದೌದು ಅದು ನಿಜ ಅದೇ ನಮ್ದು. ನಮ್ಮ ಮಗು ದೊಡ್ಡವನ ಆದ್ಮೇಲೆ ಹೋಗ್ತೀನಿ ಹಿಂದೆ ಪ್ರೈವೇಟ್. ಕಂಪನಿನಲ್ಲಾದರೂ ವರ್ಕ್ ಮಾಡಕ್ಕೆ ಹೋಗ್ತೀನಿ.
ಪ್ರೈವೆಟ್ ಕಂಪನಿನಲ್ಲ.
ಹಾ ಇಲ್ಲ ಬ್ಯಾಂಕ್ನಲ್ಲಾದ್ರೂ ಹೋಗ್ತೇನೀ ಬಿಕಾಂ ಕಂಪ್ಲೀಟ್ ಆಗಿದೆಯಲ್ಲಾ.
ಹಾ ಬಿಕಾಂದರ ಅವ್ರೇ ಅಲ್ಲ ಬ್ಯಾಂಕ ಅಲ್ಲಿ ಜಾಸ್ತಿ.
ಹಾ ಅದೇ ಹೋಗ್ತೀವಿ ಹಾ ಇನ್ನೂ ಮಗು ಚಿಕ್ತಿದೆಯಲ್ಲ. ಸೊ ಅದಕ್ಕೆ ಹೋಗಿಲ್ಲ. ಕೊಡ್ತಾರೆ ಒನ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಕೊಡತಾರೆ.
ಹೌದಾ ಊಟ ರೂಮ್ ಎಲ್ಲ ನಿಮ್ ಕಡೆನಾ.
ಊಟ ರೂಮ್ ಅಲ್ಲ ನಮ್ದು ಇದೇ ಊರಲ್ವಾ ಇದೇ ಊರಲ್ಲ ಹೋದ್ರೆ ಊಟ ರೂಮು ಎಲ್ಲ ಮನೇಲ್ಲೇ ಆಗದು.
ಊಟ ಆಯ್ತಪ್ಪ ನಿಮ್ದು.
ಮನೆಗೆ ಬಂದು ಊಟ. ಊಟ ಮಾಡ್ಕೊಂಡ್ ಹೋಗ್ಬೋದು ಮನೆ ಅಂದ್ರೆ ಇಲ್ಲೇ ನಮ್ಮೂರಲ್ಲಿ ಹೋದ್ರೆ. ಬ್ಯಾಂಕ್ ಇರುತ್ತಲ್ಲ ಮನೆಗೆ ಬಂದು ಊಟ. ಊಟ ಮಾಡ್ಕೊಂಡ್ ಹೋಗಬಹುದು ಬೆಳಗ್ ಟಿಪೀನ್ ಮಾಡಿ ಹೋಗಿರತಿವಿ ಬೇಕಂದೆ ಬಾಕ್ಸ್ ತೊಗೊಂಡಹೊ ಗಬಹುದ ಅಲ್ಲೆ. ಸಾಯಂಕಾಲ ಬರ್ತೀವಿ ಇಲ್ಲಿ ಮನೇಲಿ ಟೀ ಆಗುತ್ತೆ ಊಟನೂ ಆಗುತ್ತೆ ಎಲ್ಲ ಫ್ರೀ ಆಗುತ್ತೆ.
ಅಲ್ಲಿ ಹತ್ರನೇ ಇದೆ ಅದು.
ಹಾ ಇಲ್ಲಿ ನಮ್ಮೂರಲ್ಲೇ ಇದೆ ಬ್ಯಾಂಕು.
ಹಂಗ ಅಂದ್ರೆ ಓಕೆ ನಿಮ್ಗೆ ಯೂಸ್ ಆಗತ್ತಲ್.
ಹಾ ಅದೇ ಬಟ್ ಕರ್ದಿದ್ರು ಮತ್ತೆ ಮಗ ಚಿಕ್ಕವನಿದ್ದಾನಲ್ಲ. ಅದಕ್ಕೆ ಹೋಗೋಕ್ಕಾಗಿಲ್ಲ.
ಹ್ಮ್ ಒಂದ್ ಮೂರ್ ವರ್ಷ ನಾಲ್ಕು ವರ್ಷ ಆದ್ರೆ ಇಲ್ಲಿ.
ಹಾ ಅವನು ಸ್ಕೂಲಿಗೆ ಹೋಗ್ತಾನೆ ಆವಾಗ ನಮಗೂ ಹೋಗೋಕ್ಕೆ ಇದಾಗುತ್ತೆ.
ಹ್ಮ ಇವ್ರತ್ರ ಬಿಡಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಗನ.
ಹ ಅವನು ಇರ್ಬೇಕಲ್ಲ ನಮನ್ ಬಿಟ್ಟು.
ನಮ್ ಕಡೆ ಹಾಗೆ ಮಾಡ್ತಾರೆ.
ಹಾ.
ಯಾರೇ ಅಲ್ಲಿ ನಮ್ಮ್ ಮಂದಿ ಅಲ್ಲಿ ಅಲ್ಲ ಅವ್ರರು ತವರ ಮನೆಲಿ ಬಿಟ್ಟು ಹೋಗ ಬಿಡ್ತಾರೆ. ಮಕ್ಕಳು ಸ್ಕೂಲ್ಗಾಲಿ ಅದಕ್ಕಾಲ ರಜೆ ಇದ್ರೆ.
ಹಾ ಹಾ.
ಯಾಕಂದ್ರೆ ಜಾಸ್ತಿ ಪ್ರೀತಿ ಅವರೇ ತೋರಿಸ್ತಾರಲ್ಲ.
ಹೌದೌದು ಹ ಹ ಹ ಅದು ನಿಜ ಬಿಡಿ ಆಯತ. ಅತ್ತೆ ಮಾವ ಹಾಗೆ ಸುಮ್ಮನೆ ಮೇಲ್ ನೋಡಬೇಕ್ಕಷ್ಟೇ.
ಹ್ಮ್ ಅವ್ರಾದ್ರೆ ನಮ್ಮಗ ಬಂದ ಅಂತ ಅದು ಮಾಡು.
ಹೌದೌದು ಎಲ್ಲ ಕೇರ್ ಜಾಸ್ತಿ ಇರತ್ತೆ. ಇವ್ರಕಿಂತ ಇವರು ಹಾಗಲ್ಲ. ಇಲ್ಲ ಬಿಡು ಅವರಿಲ್ಲ ಅವರ ಅಪ್ಪ ಅಮ್ಮ ಇಲ್ಲ ಅಂತ ಹೊಡೆಯೋದು ಪಡೆಯೋದು ಏನು. ಇದು ಮಾಡಲ್ಲ ಜಾಸ್ತಿ ಕೇರ್ ಮಾಡಲ್ಲ ಈಗ ತಂದೆ ತಾಯಿ ಥರ. ಅವ್ರು ಹಾಗಲ್ಲ ನಮ್ಮಮ್ಮಗ ಅಂತ ಇದ.
ಹಾ ಅವರು ನನ್ ಮಗಳ ನೋಡಣ ಬಾ.
ಹಾ ಹ ಹಾ ಹಾಗೆ ಹಾಗೆ.
ಇವರ ಮಗಳ
ಹಾ
ಅಂಗೆ ಹೇಳ್ಬೇಕು ಅಂದ್ರೆ ಜಾಸ್ತಿ ನಮ್ ಕಡೆ ನಮ್ ಕಡೆನಾಗೇ ನೋಡ ಜಾಸ್ತಿ ಅವ್ರೇ ಇಷ್ಟ ಪಡ್ತಾರೆ
ಹೌದು ಎಲ್ಲಾ ಕಡೆನೂ ಹಾಗೆ ಬಿಡಿ ಎಲ್ರರು ಹಾಗೆ ಮಾಡ್ತಾರೆ
ಮಮ್ಮಗೆ ಬಂದುಂತಕಿಸಿ
ಅದೇ ಅವ್ರಿಗೆ ಇಷ್ಟವಾಗಿರೋ ತಿಂಡಿ ಎಲ್ಲ ತಿನಿಸುಗಳನ್ನು ಮಾಡಿಕೊಡ್ತಾರೆ
ಹ ನಮ್ಗೆ ಇವಾಗ ನಾವವು ಇಷ್ಟು ದೊಡ್ಡರಾಗಿದೀವಲ್ಲ
ಹಾ
ಇಷ್ಟು ದೊಡ್ಡವರಾದ್ರರುನು ಈಗ ಈಗಾದ್ರೂ ದುಡ್ಡು ಕಟ್ ಕಳಸ್ತಾನ ನಮ್ಮ್ ಅಜ್ಜೆ
ಹಾ ನಮ್ಗೂ ಹಾಗೆ ನಮ್ಗೂ ಹೋದಾಗ ಒಂದ್ಸರಿ ನಮ್ಮ್ ಅಜ್ಜಿ ಇದ್ದಾರೆ ಎಲ್ಲಾ ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಏನಾದ ಡ್ರೆಸ್ ಕೊಡಿಸ್ತಾರೆ ಏನಾದ ಕೊಡಿಸ್ತಾರೆ ಮತ್ತೆ ಏನಾದ್ರು ಬೇಕ ಯಾಕಂದ್ರೆ ತಿನ್ನಕ ಮಾಡಿಕೊಡ್ತಾರೆ
ಹ್ಮ್ ಮತ್ತೆ ಊರಿಗ ಬಾ ಮತ್ತ ಒಬ್ಬಕ್ ಬಾ ಅದಕ್ ಬಾ ಅಂತಾರೆ
ಕರೀತಾರೆ ಹಬ್ಬಕ್ಕದು ಹೋಗಿರ್ತೀವಿ ನಾವು ಹಬ್ಬಕ್ಕೆ
ಹ್ಮ್
ಹಬ್ಬ ಜಾತ್ರೆ ಏನಾದರೂ ಇದ್ದರೆ ಹೋಗಿ ಬರ್ತೀವಿ ಊರಿಗೆ
ಏ ನಮ್ಮನ್ನು ಕರಿತಾರೆ ಆಂಟಿ ನಾವು ಹೋಗಲ್ಲ ಬಟ್ ಹೋದ್ರೆ ಹೋದಾಗೊಮ್ಮೆ ದುಡ್ಡು ಕೊಡ್ಲದೇ ಬಿಡಿದೆ ಎಲ್ಲ ಅವರು
ಹಾ
ಏನೋ ಹೇಳೋ ಅದು ಪ್ರೀತಿ ಭಾರಿ ಅಂತ
ಹೌದೌದು ಮತ್ತೆ ಮಳೆ ಬರ್ತಾ ಇದೆಯಾ ನಿಮ್ಮ ಊರಲ್ಲಿ ಮಳೆ ಬೆಳೆ ಎಲ್ಲ ಹೇಗಿದೆ
ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ ಮಳೆನೇ ಸರಿಯಾಗಿಾಗ ಆತಾಲ್ಲ
ಹೌದ ಹೌದು ಇವಾಗ ಮಳೆನೇ ಇಲ್ಲ ಬರೀ ಬಿಸಿಲು ಬರುತ್ತೆ
ನೀವು ದರ ನೋಡ್ತೀರಾ ಆಂಟಿ
ಹಾಂ ನೋಡ್ತೀವಿ ಸೀರಿಯಲ್ ಅಲೀ ಅಾಗ ಯಾವ್ದು ಇಷ್ಟ ಅಂತೇನಿಲ್ಲ ಹಾಗೆ ಸುಮ್ಮನೆ ನೋಡ್ತಿ
ನಾವ್ ಚಿಕ್ಕ ನಮ್ಮ್ ಮನೇಲಿ ಟಿವ ಇದ್ದಿದ್ದ್ಲ್ಲ ನಾವ್ ಚಿಕ್ಕವರು ಇದ್ದಾಗ
ಹಾಂ
ಈಗ ಪುಟ್ಗೌರಿ ಮದುವೆ ಗೊತ್ತಲ್ಲಾ
ಹಾ ಹಾ ಮುಂಗ್ದಿದಿದೆ ಅಲ್ಲ ದು ಪುಟ್ಟ ಗೌರಿ ಮದ್ವಿ
ಮುಗಿದಮ್ಮ ಅದ ಯಾವಾವ ಮುಗಿದು ಮಂಗಳಾರದವರು ಏನ್ ಬ
ಮಂಗಳಗೌರಿನೂ ಮುಗೀತಲ್ಲಾ ಮಂಗಳಗೌರಿ ಪುಟ್ಟಗೌರಿ ಎರಡು ಹಾ ಅದು ಮುಗೀತು ಮಂಗಳಗೌರಿ ಪುಟ್ಟ ಪಟಗೌರಿ ಅಗ್ನಿಸಾಕ್ಷಿ ಇವೆಲ್ಲ ಮುಗಿದು ಇವಾಗೆಲ್ಲ ಬೇರೆ ಬಂದಿವವಿ ಭಾರ್ಗವಿ ಎಲ್ ಎಲ್ ಬಿ ನೇನು ಬೇರೆ ಬೇರೆ ಥರ ಬಂದಿವೆ ಸೀರಿಯಲು
ನಾವವು ಎಲ್ಲ ನೋಡ್ತಿರ್ಲಿಲ್ಲ ಪುಟ್ಟಗವರಿ ಮ ಒಂದು ನೋಡ್ತಿದ್ವಿ ಟಿಲಿ
ಹಾ
ಮತ್ತೆ ಟೆಂತ್ ಬರ ಇದು ನೈನ್ತ್ ಏನು ಇದು ಗಟ್ಟಿ ಮೇಳ ದಾರ ಗೊತ್ತಲ್ಲ
ಹಾಂ ಗಟ್ಟಿ ಮೇಳ ಅದು ಮುಗಿಯತ್ತು ಗಟ್ಟಿ ಮೇಳ ಧಾರಾವಾಹಿ
ಅದನ್ನು ಮುಗಿದ್ದ
ಹಾ
ಅದನ್ನ ನೋಡ್ತಾ ಇದೀವಿ ಮತ್ತೆ ಇದು ನೀವೆಲ್ಲಾ ಕ್ಯಾಾಸಟ್ ಅಲ್ಲಿ ಫಿಲ್ಮ್ ಮಾಡಿದ್ರಾ
ಹಾಂ ನೋಡಿದ್ದೀವಿ
ನಾವವು ಎಲ್ಲ ರೇಣುಕಾ ಎಲ್ಲಮ್ಮ ಮತ್ತೆ ಹೊಸ್ಪೇಟೆಗಮ್ಮ
ಇವಾಗೆಲ್ಲ ಟಿ ವಿ ನಲ್ಲೇ ಬರುತ್ತಲ್ಲ ಅದು ರೇಣುಕಾ ಎಲ್ಲಮ್ಮ ಸೀರಿಯಲ್ಲೇ ಇದೆ ಸೀರಿಯಲ್ ಬರುತ್ತೆ.
ಅಲ್ ಬಟ್ ಇವಾಗ ಬರ್ ಅವಾಗ ಇದು ಬರ್ತಿದ್ವಲ್ಲ ರೀಚಾರ್ಜ್ ಇದ್ದಿದ್ದ ಅವಾಗ ಟಿವಿಗೆ.
ಹಾ ಹೌದು ಇವಾಗ ಬರುತ್ತೆ. ಟಿ ವಿ ನಲ್ಲೇ ಎಲ್ಲ ಸೀರಿಯಲ್ಲೂ ದೇವ್ರ ಸೀರಿಯಲ್ಲೂ ಬರುತ್ತೆ.
ಒಂದು ಕ್ಯಾಶೆಟ್ ತರ ಇದು ಬರ್ತ್ತೆ ಕ್ಯಾಶೆಟ್ ಮಾಡಿ ಕ್ಯಾಶೆಟ್ ಹಾಕಿ ಟಿ ವಿ ನೋಡ್ತಾ ಇದ್ವಿ ಅವಾಗ.
ಹೌದಾ ನಾವು ಕ್ಯಾಶೆಟ್ ಎಲ್ಲಾ ಯೂಸ್ ಮಾಡ್ತಿದ್ದಿಲ್ಲಾ.
ಡೈಲಿ ನೋಡಿದ್ದೆ ನೋಡ್ತಾ ಇದ್ವಿ ನಾವ ಒಂದು ಹತ್ತು ಕ್ಯಾಶೆಟ್ ಏನ್ ತತಿದ್ರ ಮನೆನವರು.
ಹಾ ಹಾ
ಒಂದ್ ದಿನ ಆದು ಹಾಕೋದು ಒಂದಿನ ಇದು ಹಾಕೋದು ಕುೂಡ್ದ ರೇಣುಕಾ ಯಲ್ಲಮ್ಮ ಇದು ಪರಶುರಾಮಂದು ಇತ್ತಲ್ಲ.
ಹಾ
ಅದು ಇದು ಎಲ್ಲ ನೋಡ್ತಿದ್ವಿ ಅವಾಗೆಲ್ಲ ಚಿಕ್ಕಅವ್ರು ಇದ್ದಾಗ.
ಒಳ್ಳೇದಾಯ್ತು ಬಿಡಿ ಆದರೂ ಇವಾಗ ದೇವ್ರದ್ದು ಯಾರು ನೋಡಲ್ಲ.
ಏ ಇವಾಗ ಯಾರು ದೇವ್ರ್ದ ನೋಡಲ್ಲ ಇವಾಗ.
ಎಲ್ಲಾ ದೇವತೆದ ನೋಡ್ತಾರೆ.
ಅದು ನಿಜ ಬಿಡಿ.
ಹ್ಮ್ ಅದೆಲ್ಲ ಹೋಯ್ತ ಆವಾಗಿನ ಕಾಲ ನಮ್ ಕಾಲ ನಿಮ್ ಕಾಲ ಹೋಯ್ತ ಅದೆಲ್ಲ.
ಹೌದೌದು.
ನಾವೆಲ್ಲ ಗೋಲಿ ಆಡಿ ಎಲ್ಲ ಗಾಲೀ ಆಡಿ ಎಲ್ಲ ಬೆದ ಟೈರ್ ಗೀರ ಹೋಗಿ ಏನ್ ಆಡ್ತಾ ಇಲ್ಲವ ಹುಡು ಚಿಕ್ಕ ಮಕ್ಕಳು ಹುಡುಗರುಯೆಲ್ಲಾ.
ಎಲ್ಲ ಏನಿಲ್ಲ ಇವಾಗ ಬರೀ ಎಲ್ಲ ಥ್ರೋ ಬಾಲ್ ಯ ಬಾಲು ಕ್ರಿಕೆಟ್ ಸೈಕಲ ಹೊಡಿಸೋದು. ಅದು ಹಾ ಆನ್ಲೈನ್ ಗೇಮು.
ಆಂಟಿ ಊಟ ಮಾಡಿ ಕಾಲ್ ಮಾಡ್ತೇನೆ.
ಹಾಂ ಓಕೆ ಬಾಯ್.
ಬಾಯ್.